ಹಲೋ ಹ್ಮ ಹ್ಮ್ ಏನಣ್ಣ ಬಾಳ ದಿನಕ್ ಫೋನ್ ಮಾಡ್ರಿ ತಮ್ಮ ಈಗ್ ನೆನಪ ಅಂದ ನಿಮ್ಗೆ
ಹಾ ಹಂಗಗೆಲ್ಲಬ್ಬಾ ಸ್ವಲ್ಪ ಸುಮ್ನೆ ಕೊಟ್ಟ ಕುಂತ್ಕೊಂಡಿದ್ದೆ ಇವಾಗ
ಹಾಂ
ಹಾ ವಾಟ್ಸಪ್ನಲ್ಲ ಅದು ಸ್ಟೇಟಸ್ ಚೆಕ್ ಮಾಡ್ತಾ ಇದ್ದೆ ನೀನ್ ನೆನ್ಪ ಬಂತು ಸು್ನೆ ಎಷ್ಟ ದಿನ ಆಯ್ತು ಸ್ಲ್ಪ ಮಾತಾಡಿ ಮಾತಾಡಿಲ್ಲ
ಹೌದಾ
ಹಾ ಸ್ವಲ್ಪ ನೆನಪ ಆಯ್ತಲ್ಲಾ ಇವತ್ತು ಏನ್ ಮಾಡ್ತಾ ಇದ ಅಂತ ಕೇಳಕಂತ ಹಚ್ಚಿದಪ್ಪ ಊಟ ಆಯ್ತಾ ಹ
ಊಟ ಏಲ್ಲಣ್ಣ ಇವಾಗ ಕಾಪಿ ಮಾಡ್ತಾ ಇದೇ ನೋ ಕಾಪಿ ಮಾಡ್ಕೊಂಡು ಕುಡ್ಕೊಂಡ್ ನಿನ್ ಜೊತೆ ಮಾತಾಡ್ತಾ ಇದಿ ಹ
ಹ್ಮ್ ಕ್ಯಾಪಿ ಮಾಡಿಯಾ
ನಿಮ್ದಾ ಅಣ್ಣ ಟೀ
ಹಾ ನಮ್ದೆಲ್ಲಾ ಆಗತಿವ ಎಲ್ಲ ಟೀ ಕಾಫಿ ನಾಷ್ಟ ಎಲ್ಲ ಆಗಿಬಿಟ್ಟೈತಿವಾಗ ನಾನ ಇವಾಗ ಕೆಲ್ಸಕ್ ಹೋಗ್ಕ್ ಇವಾಗ
ಹೌದಾ ಯಾವ್ದಣ್ಣ ಕೆಲ್ಸ
ಹೊಸದಾಗಿ ಕಾರ್ ತಗೊಂಡಿದ್ದೀನಿ
ಹೌದಾ ಏನಣ ಸರ್ಪ್ರೈ ಸರ್ಪ್ರೈಸ್
ಹ್ಮ್ ಸರ್ಪ್ರಸ್ ಅಂತ ಏನಲ್ಪ್ಪಾ ತಗೊಂಡ್ಬಿಟ್ಟೆ ಹೋಗ ಎರಡ್ ತಿಂಗ್ ಆಯ್ತ ಅದೇ ಬಾಡಿಗೆ ಟ್ಯಾಕ್ಸಿ ಓಡಸ್ತಿದೀನಿ ಎಲ್ಲ ಬಓಡ ಹಾಕ್ಸಿದೀನಿ
ಎಲ್ಲೋ ಬೋರ್ಡ್ ಅಣ್ಣ ಅದೇನಣ್ಣ ಎಲ್ಲೋ ಬೋರ್ಡ್ ವೈಟ್ ಬೋರ್ ಏನಣ್ಣ ವ್ಯತ್ಯಾಸ
ಇವಾಗ ಎಲ್ಲೋ ಬೋರ್ಡ್ ಅಂತಂದ್ರೆ ಇವಾಗ ನಾವ್ ಪ್ಯಾಸೆಂಜರ್ ಹೊಟ್ಟಬೋದು
ಹಾ
ಹ ಲೇಬರ್ ಒಂದ್ ಕಡೆಯಿಂದ ಒಂದ್ ಕಡೆ ಕರ್ಕೊಂಡು ಹೋಗ್ಬೋದಾ
ಅದೇ ವೈಟ್ ಬೋಡಲ್ ನೋಡದೇ ಆಗುತ್ತಾ
ಹ ವೈಟ್ ಬಡ್ ವೈಟ್ ಬೋರ್ಡ್ ಎಲ್ಲ್ರೆ ಇವನ್ವು ಫ್ಯಾಮಿಲಿ ಅಂತ ಯೂಸ್ ಮಾಡಕದನ್ನ
ಹ ಹಾ ಇವಾಗ ಅರ್ಥ ಆಯ್ತು ಎಲ್ಲೋಬ್ಬ ಇ ಅಂದ್ರೆ ನಾವ ಏನಾದ್ರು ಬಾಡ ಏನಾದರು ಹೊಡ್ಕೋಬಹುದು ವೈಟ್ ಬೋರ್ಡ್ ಹೊಡೆಯಂಗಿಲ್ಲ
ಹ ವಟ್ಲ್ಲಿ ಆತರ ಏನ್ ಕೆಲಸ ಮಾಡಂಗಿರಲ್ಲ ಅದೆಲ್ಲ ಇಲ್ಲಿ ಕ ಆಗತ್ತೆ ಒಂದೆ ಗೌರ್ಮೆಂಟ್ ಹಡ್ಕೊಂಡ್ಬ ಮಾತ್ರ ಎಲ್ಲ ಫೈನ್ ಕಟ್ಟುತ್ತೆ
ಅಕಸ್ಮಾತ್ ಹೊಡದ್ರೆ ಪೊಲೀಸ್ನವರು ಗಾಡಿ ಸೀಸ್್ ಮಾಡ್ತಾರ
ಹಾ ಅಂಗಾಡಿ ಸಿಸ್ ಮಾಡಡ್ತಾರೆ ಅ ಬೆಲೆ ಎಲ್ಲ ಪೈನ್ ಕಡತಾರೆ ಎಲ್ಲ ಬಿಡ್ಸುಂಬಾರಬೇಕಂದೆಲ್ಲ ಜಾಸ್ತಿ ಆಗೆ ನೀನ್ ಗಾಡಿ ತಗೊಳ ಮೊದಲೇನೆೇ ತಿತ್ಕೊಂಡು ತಗೋಬೇಕಕ್ ನೀನ್ ಸ್ವಂತಕ್ ಯೂಸ್ ಮಾಡ್ತಯ ಏನು ಬಡಿಗೆ ಹೊಡಿತಾ
ಹೌದಾ ಇಲ್ಲ ನನಗ ಅವ ಎರಡೂರ್ ಬಗ್ಗೆ ಡೌಟ್ ಇತ್ತು ಮೊದ್ಲೆಲ್ಲಾ ಡೌಟ್ ಇತ್ತು ಇವಾಗ ಕೆಲವೊಂದು ಗಾಡಿಗಳು ಬರುತ್ತೆ ಇವೆಲ್ಲಾ ಯಾವುದು ಲಾರಿ ಮತ್ತೆ ಟಾಟಾ ಎಸಿ ಇವೆಲ್ಲಾ ಗಾಡಿಗಳು ಇರುತ್ತೆ ನೋಡ ಅದಕ್ಕೆಲ್ಲ ಎಲ್ಲೋ ಬಡ್ ಇರುತ್ತೆ ಈ ನಮ್ಮ್ ಮಾಮೂಲೆ ಮನಲ್ ಕಾರು ಇವಕ್ಕೆಲ್ಲ ವೈಟ್ ಬಿಡತ್ತೆ ಏನಕ್ಕೆ ಅಂತ
ಹ್ಮ್ ಜಾಸ್ತಿ ಕಾರಾರ್ಗಳಿಗೆ ವೈಟ್ ಬಡ ಇರದ ಉಳ್ಕಿದ್ದೆಲ್ಲ ಬಸಿ ಲಾರಿ ಅವಕ ಎಲ್ಲ ಎಲ್ಲೊ ಬೋರ್ಡ್ ಇರುತ್ತೆ
ಹ್ಮ್ ಮತ್ತೆ ಇವ ಯಾವ ಅಲ್ಲ ಇವ ಯಾವ್ದೋ ಎಲೆಕ್ಟ್ರಕ್ ಸ್ಕೂಟಿ ಬಂದಿದ ಅಲ್ಲಣ ಎಲೆಕ್ಟ್ರಿಕ್ ಕಾರು ಸ್ಕೂಟಿ ಮತ್ತ ಎಲೆಕ್ಟ್ರಿಕ್ ಟ್ಯಾಕ್ಟರ್ ಕೂಡ ಬರ್ತದೆ ಇದಂತ ಇವಾಗ
ಹ್ಮ್ ಅದೇ ಅದಕ್ಕೆಲ್ಲ ಇಾಗ ಹಸಿರು ಕಲರ್ ಕೊಡ್ತಾರೆ ಹಸಿರು ಗ್ರೀನ್ ಕಲರ್ ಕೊಡ್ತಾರೆ
ಹಾ ಅದೇ ಗ್ರೀನ್ ಕಲರ್
ಹಾ ಯಾಕಂದ್ರೆ ಅದು ಈಕೋ ಫ್ರೆಂಡ್ಲಿ ಅಲ್ಲ ಈಕೋ ಫ್ರೆಂಡ್ಲಿ ಅಲ್ಲ ಹಶೀರ್ವತಾವರಣಕ್ಕ ಅದಕ್ಕೋಸ್ಕರ ಹಶೀರ್ವಾದ
ಅ್ರೆ ಅಲ್ಲ ಅದ್ರಿಂದ ಪರಿಸರ ಮಾಲಿನ್ಯ ಆಗಲ್ಲ ಯಾರ್ಗೊ ತೊಂದ್ರ ಅಲ್ಲ ಯಾರಿಗೂ ಶಬ್ದ ಮಾಲಿನ್ಯ ಆಗಲ್ಲ
ಹ್ಮ್ ಹಾಗಗ
ಚೆನ್ನಾಗ ಐತೆ ಫ್ರೆಂಡ್ಲಿ ಆಗ ಐತೆ ಗಾಡಿ ಮೊ ನಾವು ಒಂದ ತೊಂದ್ವಿ ಅಲ್ಲಾ ಮನೆ ನಾವು ಒಂದು ಹೊ ಒಲ ಗಡೆಡಿ ತೊಂದ್ವಿ ಚೆನ್ನಾಗ ಐತಿ
ಹ್ಮ ಎಲ್ಲ ಜಾಸ್ತಿ ಪರ್ಫ್ಮೆನ್ಸ್ ಇರುತ್ತ ಮತ್ತ ಜಾಸ್ತಿ ಫೋರ್ಸ್ ಪಡ್ತಾ
ನಮ್ಮೋಣ ಅಲ್ಲೋಣ್ಣ ನೂರ್ ಇಪ್ಪತ್ ಸ್ಪೀಡ್ ಹೋಗುತ್ತಣ ಏನು ಪರ್ಏನ್ ಎಕ್ಸ್ಲಟ್ರ ಇಡಸ್ ಬಿಿಟ್ರೆ ನೂರ್ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ಲ್ಲೆಲ್ಲ ಓಡಂತೆೆ ಅದು
ಹೌದೌದು ಹೋಗತ್ತಾ ಹೋಗತ್ತಾ ಅದೇ ಇವಾಗ ಅದನ್ ತಗ್ಬಿಟ್ರಿ ಇವಾಗ ನಮ್ಮ್ ಪೆಟ್ರೋಲ್ ಖರ್ಚುನು ಕಮ್ಮಿ ಆಗತ್ತೆ ಗಾಡಿ ಮೇಂಟೆನೆನ್ಸ್ ಕಡಿಮಾಗತ
ಹ್ಮ್
ಹ್ಮ ಹ ಜಾಸ್ತಿ ಗಾಡಿ ಬಿಟ್ಟಿ ತಿರಿ ಕೆಿದಲ್ಲ ಸುಮ್ಮನೆ ಚಾರ್ಜ್ ಆಗೋದು ಎೊಂಡೋಗ ಚಾರ್ಜ್ ಆಗ ಎಕೊಂಡ್ ಹೋಗೋುದು ಇವಾಗ ಎಲ್ಲ ಇಲ್ಲ ಪೆಟ್ರೋಲ್ ಡೀಸೆಲ್ ಎಲ್ಲ ಸಿಗ್ತಾನೆ ಎಲ್ಲ ಇವಾಗ
ಹ್ಮ್ ನಮ್ ಪಾಕೆಟ್ ಮನನು ಸೇವ್ಗುತ್ತಾ ಮತ್ತೆ ಇದು ಯಾವ್ದಾದ್ರ ನೀವು ಸ್ಕೂಟಿ ಇಲ್ಲ ಬೈಕ್ ಕೊಡಸಿದ್ರೆ ಆ ಸೌಂಡ್ ಗೆ ತಲೆ ನೋವು
ಹಾ ಸರಿಣ
ಇದೇನಿಲ್ಲ ಆರಾಮಾಗಿ ಹೋಗಿ ಸ್ಮೂತ್ ಆಗ ಸ್ಮೂತ್ ಆಗ ಬರುತ್ತೆ ಆದ್ರೆ ಜ ಜಮೀನು ಜಮೀನು ಕೆಲ್ಸಕ್ಕೆಲ್ಲ ನಡೆಯಲ್ಲ ಇದು
ಹಾ ಜಮೀನ್ ಕಲ್ಸಕ್ಕೆಲ್ಲ ಅೆಲ್ಲ ಹಾಡ್ ವರ್ಕ್ಲ್ಲ
ಹ್ಮ್ ಆಡೋರ್ಕ ಎಲ್ಲಾ ಪೆಟ್ರೋಲ್ ಗಡಿನೇ ಸರಿಯಾಗಿರುತ್ತೆ
ಹ್ಮ್ ಜಾಸ್ತಿ ಪವರ್ ಕೊಡತವಾ ಮ ಮತ್ತ ಯಾವಾಗ್ಲೂ ಅದು ಗಾಡಿ ಎಲ್ಲ ಬಂದ್ಬಡಲ್ಲ ಕೈ ಕೊಡಲ್ಲ ಪೆಟ್ರೋಲ್ ಹಾಕು ಹೊಡಿ ಇದೆಲ್ಲಾ ಜಮೀನ್ಲ್ಲಾ ಚಾರ್ಜ್ ಅಲ್ಲ ಇರ್ಬೇಕಲ್ಲ
ನಮ್ಮ ಮನೇಲಿ ಒಂದು ಟಿವ ವಿ ಎಸ್ ಎಕ್ಸ್ ಎಲ್ ಸೂಪರ್ ಹಂಡ್ರೆಡ್ ಒಂದು ಸ್ಕೂಟಿ ಇದೆ
ಹ್ಮ್ ಹ್ಮ್
ಲ್ಲಿ ಎೋ ಗೊಬ್ಬರ ಆಕ್ತಾ ಇದ್ವಿ ಒ ಜಮೀನಿಗೆ
ಹ್ಮ
ಹಾ ಐವತ್ ಕೆಜಿ ಇ ಮೂಟೆ ನೋಡಿದಾರ ತಾನೆ ಗೊಬರದ್ದು
ಹಾ ಹಾ ನೋಡೀನ್
ಹಿಂದ್ಗಡೆ ಎರಡು ಹಾಕಿದೀನಿ ಮುಂದೆ ಮೂರ್ ಹಾಕಿದೀನಿ ನೀ ಆರಾಮಾಗಿ ಹೋಗುತ್ತ ಗಾಡಿ
ಹ್ಮ್
ಎಷ್ಟ ಅಣ್ಣ ಎರಡೂುವರೆ ಕ್ವಿಂಟಲ್ ಅದಾಯ್ತು ನಾನೇ ಒಂದ್ ಎಪ್ಪತ್ತೈದು ಎಂಬತ್ತು ಕೆ ಜಿ ನಾನೇ ಇದ್ದೀನಿ.
ಹಾ ಹ ಅದೇ ಅದು ಪೆಟ್ರೋಲ್ ಗಾಡಿನ ಡೀಸೆಲ್ ಗಾಡಿನ ಅದೂ ಸ್ವಲ್ಪ
ಪೆಟ್ರಲ್ಲ ಅಣ್ಣ ಎಕ್ಸೆಲ್ ಸೂಪರ್ ಕಾಮನ್ ಆಗಿ ಮುದುಕರ ಎಲ್ಲಾ ಓಡಾಡ್ತಾರ ನೋಡ್
ಹ ಹಾ ಎಸ್ ಎಸ್ ನೋಡಿದ್ದೀನಿ ನೋಡಿದ್ದೀನಿ ಅದು ಗ್ರೀನ್ ಕಲರ್ ಆಗಿರುತ್ತಲ್ಲ
ರುತ್ ನೋಡೋ
ಹಾ ಹಾ ನೋಡಿದ್ದಿನಿ ನೋಡಿದಿನಿ
ಬೆಂಕಿ ಗಡಣ ಸರಿಯಾಗಿರುತ್ತದ
ಹಾ ಜಾಸ್ತಿ ಮೇಲೆಜ್ನು ಕೊಡತ್ತಲ್ಲ
ಹ್ಮ್ ಮೈಲೇಜ್ ಅಣ್ಣ ಇದು
ಎಷ್ಟ ಕೊಡುತ್ತ ಮೈಲೇಜ್
ಐವತ್ತದು ಒಂದ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಐವತ್ತದು ಐವತ್ತಾರು ಮಿನಿಮಮ್
ಹ್ಮ ಆದ್ರ ಮುಂದೆ ಜಾಸ್ತಿನ ಕೊಡುತ್ತ ಆ ಕಡೆ
ಹ್ಮ್ ನಾನು ನಮ್ಮ್ ಮನೇಲಿ ಏ ನಮ್ಮ್ ಬ್ರದರ್ ಮ್ಯಾರೇಜ್ ಇತ್ತು ಮ್ಯಾರೇಜ್ ಟೈಮ್ ಅಲ್ಲಿ ಮತ್ತೆ ಅದೇನೋ ಮದ್ವೆ ಕಾಡೆ ಎಲ್ಲ ಕೊಡ್ತಾರ ನೋಡಿ ನಮ್ಮ ರಿಲೇಷನ್ ಗಳಿಗೆಲ್ಲ ಆ ಟೈಮ್ಲ್ ಫುಲ್ ಟ್ಯಾಂಕ್ ಎಣ್ಣೆ ಹಾಕಿದ್ದೆ
ಹಾ ಡೀಸೆಲ್
ಡೀಸೆಲ್ ಅಲ್ಲ ಪೆಟ್ರೋಲು ಮತ್ತೆ ಎಣ್ಣೆ ಅಂದ್ರೆ ಬೇರೆ ಎಣ್ಣೆ ಅಲ್ಲಾ ಎಣ್ಣೆ ಅಂದ್ರೆ ಪೆಟ್ರೋಲ್
ಹಾ ಹಾ
ಪೆಟ್ರೋಲ್ ಹಾಕಿದ್ದೆ ಹತ್ ಲೀಟರ್ ಹಿಡಿತ ಅಣ್ಣ ಹಿಡಿಯದ ಹತ್ ಲೀಟರ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಆ ಐದನೂರ ಎಂಬತ್ತು ಐದನೂರ ತೊಂಬತ್ತು ಸಮ್ಥಿಂಗ್ ಎಷ್ಟು ಕಿಲೋಮೀಟರ್ ತಿರ್ಗಡೆ ಇದಾನೆ
ಹ್ಮ್
ಹ ಚೆನ್ನಾಗೈತೆ ಏನ ಅದು ಹ್ಮ್ ಅದ್ರಲ್ಲಿ ಬೇರೆ ಹಿಂದ್ಗಡೆ ಕೂತ್ಕೊಳ್ಳಕ್ ಒಬರು ಬೇಕು ಅಂತೇನಿಲ್ಲ ಏನೇ ಐಟಮ್ ಇ ಮುಂದಗಡೆ ಆರಾಮಾಗಿ ಇಟಗೊಂಡ ಹೋಗಬಹುದು
ಹಾ ಸ್ಪೇಸ್ ಇರುತ್ತಲ್ಲ ಅದ್ರಲ್ಲಿ ಸ್ಕೂಟಿ ತರ ಇದ್ದಂಗೆ
ಹ್ಮ್ ನಿನ್ ಕಾಲ್ ನೋಯ್ತಂದ್ರೆ ಮುಂದ್ಗಡೆತ ಸ್ಪೇಸ ಇರ್ತ್ತ ಜಾಗ ಅದ್ರಲ್ಲಿ ಕಾಲ ಆರಾಮ ಇಟಗೊಂಡ ಕುಂದರ್ಬಹುದು ಅದೇ ಇದೇ ಬೈಕ್ ಅಲ್ಲಿ ಆದ್ರೆ ಬ್ರೇಕ್ ಹಾಕು ಗೇರ್ ಹಾಕು
ಹ್ಮ್ ಎಷ್ಟಾದ ಅಮೌಂಟ್ ಫುಲ್ ಬೈಕ್ ತಗೋಬೇಕ್ಂದ್ರೆ ಇವಾಗ ಎಲ್ಲಾ ಕ್ಯಾಚ ಎಲ್ಲಿ ತೊಬೇಕಂತಂದ್ರೆ
ಹುಲಕೇಶ್ ಅಂದ್ರೆ ಒಂದು ಎಂಬತ್ ಎಂಬತ್ತಐದ್ವರೆಗೂ ಬರ್ಬೋದಣ್ಣ
ಹ್ಮ್
ನೀವ್ ಏನಾದ್ರು ಲೊ ಇ ಎಮ ಐ ಲೋನ್ ಮೇಲೆ ತೊಂತೀರಿ ಅಂದ್ರೆ ಒಂದು ಅದಿನೈದು ಒಂದ ಇಪ್ಪತ್ತು ಗಂಟೆ ಬರುತ್ತೆ
ಹಾ ಎಕ್ಷಲ ಗಾಡಿನ ಈ ಇಷ್ಟಿರುತ್ತಲ್ಲ ಅದು ಅಷ್ಟ ಅಷ್ಟೆಲ್ಲ ಬೆಳೆ ಬಾಳತ್ತ
ಅಂಡ್ರೆಡ್ ಸಿ ಸಿ ಬೈಕ್ ಅದು ಹಂಡ್ರೆಡ್ ಸಿ ಸಿ ಇಂಜಿನ್ ಇರುತ್ತಲ್ಲ
ಹ್ಮ್
ಈ ಸ್ಪೀಡ್ ಏನ್ ಅಲ್ಲ ಸ್ಪೀಡ್ ಏನು ಸ್ವಲ್ಪ ಹೋಗುತ್ತ ಅದು
ಹಾ ಮತ್ತೆ
ತೊಂಬತ್ತು ತೊಂಬತೈದು ನೂರು ಲ್ಲಲ್ಲ ಓಡುತ್ತದು ಇವೆಲ್ಲ ಸ್ಪಲೆಂಡರ್ ಎಚ್ ಎಫ್ ಕ್ಸ್ ಮಿಕ್ಕಿರೋ ಬೈಕ್ ಗಳೆಲ್ಲ ಟಕ್ಕರ್ ಕೊಡುತ್ತದ
ಹ್ಮ್ ಒಂಥರ ಇವಾಗ ಕಾರ್ಗಳಲ್ಲಿ ಹೆಂಗೆ ಮಾರುತಿ ಇದು ಆಲ್ಟೋ ಹೆಂಗೆ ಹ ಆತರ ಲಾಡ್ ಆಲ್ಟೋ ಅಂತ ರ ಟಾಟಾ
ಅಂಬಾ ಶೆಟ್ ಅಂತ ಹೇಳ್ಬ ಕಾರ್ ಇತ್ತಲ್ಲಣ್ಣ ಅಂಬಾ ಶೆಟ್ನೋಡಿದ್ರ
ಹಾ ಅಂಬ ಸರರ್ಕಾರ ಹಾ ಕಾರಲ್ಲೇ ದುಡ್ಕರೋದು ಇವಾಗ
ಮೊದ್ಲೆಲ್ಲಾ ಪಾಲಟಿಕಲ್ಲ್ಅಂಥದ್ರಲ್ಲೇ ಓಡಾಡ್ತಾ ಇದ್ರು ಅಂದ್ರೆ ದೊಡ್ ದೊಡ್ಡ ವೇಪಿಗಳೆಲ್ಲಾ ಸಿಂಹದೃಶಿ ಸುಮ್ಮ ಮೂವಿಲಿ ಬರ್ತಾನಲ್ಲ ಅವನ್ ಯಾರು
ಹ ಆ ತರ ಯಾವನ ಒಬ ಬರ್ತ ನಮ್ಮ ಮಂತ್ರಿ ಏನ
ಹಾ ಬಂದ್ಬಿಟ್ಟು ಏನ್ರರಿ ನಾವ್ ಮಂತ್ರಿ ಬಂದಿದ್ವಿ ನಮ್ಗೆ ಮರ್ಯಾದೆ ಇಲ್ವಾ ಅಂತ ಕೇಳ್ತನ್ ಲ
ಹಾ ಹಾ ನೋಡಿದ್ದೀನಿ ನೋಡಿನಿ ಎಲ್ಲ ಮೂವಿ ಎಲ್ಲ ಫುಲ್ ನೋಡಿ
ಹ್ಮ್ ಆದ್ರೂ ಏನ್ ಮೂವಿ ಅಣ್ಣ ಕೃಷ್ಣಾರ್ಥನ್ ಸರ್ ಆಕ್ಟಿಂಗ್
ಹ್ಮ್ ಸತ್ಗಾಗಿದೆ ಬುಡ ಏನಾದ್ರು ನೋಡಿದ್ರಿ ಅನ್ಸತಿ ನೋಡಂಗ ಅನ್ಸತ
ಾರೆಂತ ಅದೇ
ಹ್ಮ ಹ್ಮ್ ಇವಾಗ ನಿಮ ನಿನ್ನ ಹತ್ರ ಯಾವ್ದ ಬೇಕತಿ
ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಓಲಾ ತೊಂದ್ೋಣ ಓಲಾ ಓಲಾ ಅ ಒಂದು ಎಲೆಕ್
ಹಾ ಹಾ
ಅದ ಸ್ಕೂಟಿ ತೊಂದಿದೀವಿ ಮೊದ್ಲು ಅದು ಎಕ್ಸೆಲ್ ಸೂಪರ್ ಇರುತ್ತ ಜಮೀನಿಗೆ ಅದಕ್ಕೆ ಅದಕ್ಕೆ ಕೆಲ್ಸಕ್ ಬರುತ್ತ ತೋಂದಿಿದ್ದವಿ
ಬೂದಾ ಹ್ಮ ಹ್ಮ್ ಹೌದಾ
ಹಲೋ
ಹಾ ಕೇಳ್ತೇತಿ ಯಾವ ಗಾಡಿ ತಗೊಂಡ್ರಿ
ಅದೇ ಎಕ್ಸಲ್ ಸೂಪ್ ರ ಐತೆ ಮನೇಲಿ ಅದು ಮೊದ್ಲೇ ಇವಾಗ ಒಂದ್ ಹತ್ತು ವರ್ಷದ ಹಿಂದಿಯ ಐತೆ ಹಿಂದೆ ತೊಂದಿರೋದ್ದದು
ಹ
ಇನ್ನಾದ್ರೂ ಅಷ್ಟು ಸಕ್ಕತ್ತಗೈತೆ
ಅಂದ್ರೆ ಲಾಂಗ್ ಟರ್ಮ್ ಆಗ ಯ ಮಾಡೋದು ಮಾಡ್ಬೋದ ಆ ಗ ಅಾಡಿನ
ಹ್ಮ್ ಆರಾಮಾಗಿ
ಹ್ಮ ಒಂದ್ ಹದ್ರೆರೆನೈದು ಇಪ್ಪತ್ತುಕ್ಷ ಹಿದ್ರೆ ಆರಾಮ ಏನತ
ಹ್ಮ್ ಏನಿಲ್ಲ ನಾ ಟೈಮ್ ಟೈಮ್ಗೆ ಐಲ್ ಚೇಂಜ್ ಸರ್ವಿಸಸ ಮಾಡಸ್ಕೊಂಡ ಆರಾಮ ಓಡಾಡ್ಬೋದು
ಹ ಮತ್ತೆನಡ್ರೆ ಸಮಾಚಾರೆಲ್ಲ ಊಟ ಎಲ್ಲ ಆಯ್ತಾ ಇವಾಗ
ಹ ಈ ಊಟ ಎಲ್ಲಣ ಇವಾಗ ತಾಪಿ ಕೊಡುದು ಮುಗಿಸಿದೆ ಇನ್ನೇನಲ್ಲ ನೀ ವೇಳ ಬಕ್ಕಲ್ಲ
ಕಾಯತ್ರಿ ಮಾಡಕ್ ಬರ್ತೇನಿ ನಿನ್ಗ
ಬರುತಣ ಮತ್ತೆ ಬದಿ ಮನೆ ಕಡೆ ಮಾಡ್ಕೊಡ್ತೇನೆ
ಹಾ ಬರಂತ ಸಾಯಂಕಾಲ ಬಂದ್ಬಿಡು ಹೊರಗಡೆ ಮೀಟ್ ಆಕೋಣ
ಹ್ಮ್ ಬಾ ಪಾಪಾ ಯ ಹೊರಗಡ ಅತಕ್ಕಪ್ಪಾ ಮನೆೇಕಪಾ
ಹ್ಮ್ ಇಲ್ಲ ಮನೇಲಿ ಯಾರಾದ್ರು ಫ್ಯಾಮಿಲಿ ಇರ್ತಾರಲ್ಲ ಸುಮ್ಮ್ನೆ ಏನ
ಏ ಬಾರ ನವು ನೀನು ನಮ್ಮ್ ಫ್ಯಾಮಿಲಿ ತರನ ಬಾ
ಹ್ಮ ಬರ ತಗಪ್ಪ ಆ ಕಡೆ ಬನ್ನ ಅಂದ್ರೆ ನಿನ್ ಕಾಲ್ ಮಾಡ್ಬಿಟ್ಟು ಬರ್ತೀನಿ
ಸರಿ ಸರಿ